ಊಟ ಆಯ್ತಾ ಮಚ್ಚಾ
ಮ ಆಯ್ತು ನಂದ ಆಯ್ತಾ ಮಚ್ಚಾ
ನಂದ್ ಆಯ್ತ್ ಇವಾಗಾ ಎನ್ ಅಣ್ಣ ಸಮಾಚಾರ ಎಂತ ಒಂದ ಕಡೆ ಬಂದಿದ್ಯ
ಹೌದಾರಾಮಾ?
ಹ್ಮ ಆರಾಮ್ ನೀನು?
ನಾವುನು
ಕೆಲ್ಸ ಊರಲ್ಲಿ
ಏನಾದ್ರು ನೋಡ್ ತ್ತ
ಏನಿಲ್ನೋಡ್ ಸುಮ್ನೆ ಕುಂತ್ ತೀವಿ ಎಲ್ಲ.
ಹಬ್ಬ ಬಂತ
ನಿಮ್ದೊನ್ ನೋಡ್ದಾಕಡೆ.
ಏನಿಲ್ಲ ಸುಮ್ನೆ ಕುಂತಿದ್ವಿ. ಒಟ್ನಲ್ಲಿ ಸುಮ್ನೆ ಕುಂತೀವಿ.
ಹೊಲ್ದಕ್ಬಂದ ಸುಮ್ನೆ. ಎ ಮೊಹರಂ ಹಬ್ಬ ಅಂತ್ ತ್ತ ಊರ್ ಕಡೆ ಏನೋಗಲ್ವಾ?
ಏ ನಮ್ಮೂರಲ್ಲಿ ಅಷ್ಟೊಂದ್ ಜೊರಾಗ್ ಯಾರಲ್ಲಿಪ್ಪ ನಮ್ಕೆ.
ಹೌದಾ?
ಹಾ
ಹ್ಮ ಹ್ಮ್ ಮೊಹರಂ ಬತ್ತೆ. ನಾಮು ನಾವುನು ಊರ್ಗ್ ಹೋಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತದಕ್ಕೆ ಮನೇಲಿದ್ದೆ ಊರ್ ಕಡೆ ಹೋಗೀಲ್ಲ.
ಏನ್ಕಾಣದಿಲ್ಲ.
ಹುಂ ಬೆಂಗಳೂರಲ್ಲೇ ಇದ್ದೆ.
ಯಾತಿಕ್ಕೊಯಿಲಾ?
ಏನೋ ಸ್ವಲ್ಪ ಮ್ಯಾಟ್ರಾಯ್ತಿಲ್ಲಿ ಅದಕೋಸ್ರ ಹೋಗಿಲ್ಲ ಯಾವ್ಕಡೆನೂ
ಹೋಗ್ಬೇಕ್ತಾನೇ ವರ್ಷಕ್ ಒಂದೇ ಸಲ ಮೊಹರಂ ಬರದು.
ಸಾಕಷ್ಟಿದ್ವು ಅದಕ್ಕೆ ಹೋಗಿಲ್ಲ ಅದಕ್ಕೆ
ಹೋಗ್ಬೇಕಪ್ಪಾ ಹಂಗ ಹೆಂಗ್ ಯಾಕ್ ಬಿಡಕ್ ಬರ್ತ್ತಹೇಳು.
ಏನ್ ಮಾಡ್ತಿಯಪ್ಪಾ ಹಂಗೆ ಹೇಳಕ್ಕಾಗಲ್ಲ ಅವೆಲ್ಲ ಪರಿಸ್ಥಿತಿ ಜಾಸ್ತಿ ಇದ್ವು ಅದಕ್ಕೋಸ್ಕರ ಹೋಗಕಾಗಿಲ್ಲ.
ಹ್ಮ್
ಹ್ಮ್
ಮತ್ತೇನದೆ ಸಮಾಚಾರ?
ಆ
ಮತ್ತೇನ್ ಹೇಳುದು ಸಮಾಚಾರ
ಹೇಳ್ಬೇಕಲ್ಲ ಏನ್ ನಡ್ತಾವ ಕೆಲ್ಸ ಏನಿಲ್ಲವೋ
ಒಂದ ಹ ಐದ್ ಎಕರೆ ಹೊಲ ಹಾಕೊಂಡಿವಿ ಹ ಕೆಲಸ ಇಲ್ಲ ಊರಲ್ಲಿ
ಆರಾಮಲ್ಲ ಎಲ್ಲಾರ ಮನೇಲಿ
ಬೆಂಗಳೂರುಲ್ಲಿ
ಇನ ಏನ್ ಬೆಂಗಳೂರಲ್ಲಿ ನಡೆದವ ಹಂಗೆ ಕೆಲ್ಸಗಳು ಅವು ಇವು
ಹ
ಹ್ಮ್ ನಾವು ಏನ್ ಮಾಡ್ಕೊಂಡಿದೀವಿ ಒಂದ ಮ್ಯಾಟ್ರ ಆಯ್ತ ಅದಕ್ಕೋಸ್ಕರ ಕೆಲ್ಸ ಒಂದ್ ಹದಿನೈದು ದಿನ ಆಯ್ತು ಹೋಗಿಲ್ಲ
ಹೌದೌದು
ಹ್ಮ ಅದಕ್ಕೋಸರ
ನಾವ್ನು ಇದ ಈ ಸಲ ಹತ್ತಿ ಲಾಸ್ ಆಯಿತು ಅಂತ ತಿಳ್ಕೊ ಆ ಕಡೆ ಬಂದ್ಬಿಡ್ತೀವಿ ನೌ ನ ಹೆಂಗಪ್ಪ ಹೋದು ವರ್ಷನು ಲಾಸ್ ಈ ವರ್ಷನು ಲಾಸು
ಕ್ಟಾಗಿ ಯಾವ್ದ್ ಕೆಲಸ ನಡೀತಾ ಇಲ್ಲ ಇಲ್ಲಿ
ಹಾ ಹಾ
ಆ ಕಡೆ ಊರ್ ಕಡೆ ಮಳೆನೇ ಇಲ್ವಾ
ಏನಿಲ್ಲ ಅನ್ನಗಡೆ ಅದಕ್ಕೆ ಅಂತ ನಾಲ್ಕ ಮಂದಿ ಅಣ್ಣ ತಮ್ಮವ್ರು ಆ ಕಡೆ ಬರಬೇಕು ಅಂತ ಮಾಡವಿ ಅಷ್ಟೇ
ಹೌದಾ ಇಲ್ಲಿನು ಏನ್ ಮಾಡ್ತ ಹಿಂಗ ನೋಡ ಕೆಲ್ಸ ಮಳೆ ಬಂದ್ರೆ ಕೆಲ್ಸಾನೇ ಇರಲ್ಲ
ಹೌದು ಮತ್ತೆ
ಹಾ
ದಿನ್ ಬರುತ್ತಾ ಮಳೆಯಲ್ಲಿ
ಹಓ ಇಲ್ಲಿ ಡೈಲಿ ಮಳೆ ಬರುತ್ತೆ
ಅಲ್ಲಿ ಡೈಲಿ ರೈತರು ಆರಾಮ್ ಇರ್ತಾರೆ ಗೊತ್ತಾ ಇಲ್ಲಿ ಹತರ
ಹ್ಮ ಮಳೆನೆ ಬರ್ಲಿಲ್ವಾ ಅಂದ್ರೆ
ಏನಿಲ್ಲ ಇನ ಮಿರ್ಗಂತ ಬರ್ತಾತಾ
ಹ್ಮ್
ಮಿರುಗಿಂದ ಊಡಿ ಅವತ್ತಿಂದ ಮಳೆನೇ ಇಲ್ಲ ವಟ್ಟ
ಹೌದು ಈ ಕಡೆ ನೋಡ್ರೆ ಡೈಲಿ ಮಳೆ ಬರುತ್ತೆ ಕೆಲ್ಸ ನಡೀತಲ್ಲ ಏನ್ ಮಾಡದು ಈ ಕಡೆ ಹಾ
ನಿ ಜಾತೆ ಕಾಲೋದಂತ
ಹ್ಮ್
ಲ್ಲ ಇಲ್ಲ ಏನಿಲ್ಲ ಎಂತ ಏನ್ ಏನಂತ ಮಾಡೋದು.
ಏನ್ ಮಾಡ್ತರ ಇವ ಈ ಕಡೆ ನೋಡ್ರಿ ಈ ಕಡೆ ನಮಗೂನು ಇಲ್ಲ ಆಕಡೆ ನೋಡ್ರಿ ಆಕಡ್ ನಿಮ್ಗೂನು ಇಲ್ಲ ಎಲ್ಲಾ ಬರಗಲ್ ಬಂದ್ಬಿಟ್ಟೈತೆ ಈ.
ಏ ನಮ್ಮಊರಲ್ಲ ತಂಗೈತ ನೋಡು. ಊರಲ್ಲಿ
ಹೌದಾ
ಬ್ಯಾಡ
ನಮ್ಮೂರ್ ಕಡೆನು ನಾನ್ ಫೋ ನಮ್ಮೂರ್ ಕಡೆನು ಫೋನ್ ಮಾಡಿದೆೆ ನಮ್. ಬ್ರದರ್ ಗೇ.
ಹಾ
ಅವ್ರು ಹೇಳಿದ್ರು ನಮ್ ಮಳೆನೆೆಲ್ಲ ಏನೆಲ್ಲ ಎಲ್ಲ ಬೆಳೆಲ್ಲ ಕಿತ್ತಿ ಬಿಸಾಕಿ ಅಕಡಿ ಬಂದ ಬೆಂಗ್ಳೂ ಬೆಂಗಳೂರು ಬಂದ ಬಿಡ್ತೀನಿ ಮೋರಮ್ ಆದ್ಮೇಲೆ ಅಂದ್ರಪ್ಪ.
ಹ ನಾವು ಅಷ್ಟೆನೆ ಮಾಡೊದು. ಇ ಒಂದು ಐದ್ ಎಕ್ರೆ ಸುಮ್ಮನೆ ಊರಿವಿ ಬೀಜ.
ಹ್ಮ್
ಹೌದಾ ನಾವುನು ಎಷ್ಟು ಹದಿಮೂರ್ ಎಕ್ರೆ ಏನೋ ಐತೆ. ಎಲ್ಲ ಅಟ್ಟವಿಜಿ ಬುಟ್ಬುಟಿವ್ ಎಲ್ಲ ಎಟು ಜಡ್ಡು.
ಬಿತ್ತಿದ್ರ ಊರಿದ್ರ.
ಹ ಬೀ ಊರಿದ್ವಿ.
ಹಾ ಉರಿದು
ಹ್ಮ ಊರಿದ್ವಿ ಏನು ಎಲ್ಲಾಸ್ ಕೊಳ್ಳುತೋತೈತೆ ಅಂತೆ ಬಿಸ್ಲಿಗೆ.
ಹಾ
ಒಣಕೊಂಡ್ ಹೋಗ್ತೈತ್ಂತ ಅದಕ್ಕೆ ಇನ್ನೊಂದ್ ಎಡ್ ದಿನ ನೋಡ್ತೀನಿ ಮಳೆ ಬರ್ಲಿಲ್ಲ ಅಂದ್ರೆ ಎಲ್ಲಾ ಕಿತ್ ಬಿಟ್ಟು ಬರ್ತನಿ ಬೆಂಗ್ಳೂರ್ಗೆ ಅಂತ ಅಂದ ನಮ್ಮಣ್ಣ.
ನಾವು ಬರ್ತಿ ತಗೋ ಅವನ ಜೊತೆನೆ.
ಹೌದಾ ಬರ್ರಿ ಬರ್ರಿ ಆರಾಮಾಗಿ ನ ಯಾವ್ದನ ಸಿಗುತ್ತೆ ಕೆಲ್ಸ ಕೊಡ್ತಾರೆ. ನ ನಮ್ಮೇಲ್ಲಿ ಡಿಪೆಂಡ್ ಇರುತ್ ತ್ತ್ ಅದು ನಮ್ಮುನ್ ನೋಡ್ಬಿಟ್ಟು ಕೊಡ್ತಾರೆ ಕೆಲಸ ಹೆಂಗ್ ಮಾಡ್ತಾರ ಅಂತ ನೋಡ್ಬಿಟ್ಟ ಕೊಡ್ತಾರೆ ಸ್ಟಾರ್ಟಿಂಗ್ ಇರೋದು ಕಮ್ಮಿ ಐತೆ ಫುಲ್ಲು. ಒಂದ್ ಹತ್ ಮೇಲೆ ಅಷ್ಟೇ ಹತ್ತು. ಲೇ ಹಂಗ್ ಐತೆ.
ಎಷ್ಟು ಕೊಡಂಗವ್ರೆ.
ಬೇಕಾ. ಕೊಡೊಂಗೋರೆ ಒಂದು ಅದ್. ಹದ್ನಾರು ಹದ್ನೇಳು ಕೊಡಂಗರಿ ಸ್ಟಾಟಿಂಗೂ.
ಅಷ್ಟೆತ್ತಾ.
ಹ್ಮ್ ಸ್ಟಾರ್ಟಿಂಗ್ ಅಷ್ಟೇ.
ಒಂದ್ ಇಪ್ಪತ್ತ ನಿಮಿಷ ಅಂದ್ರ ಕೊಡಲ್ವಾ.
ಈ ಸ್ಟಾರ್ಟಿಂಗ್ ಕೊಡಲ್ಲಾ ಒಂದ್ ಎರಡ್ ವರ್ಷ ಹೋದ್ರೆ ಆವಾಗ ಸ್ವಲ್ಪ ಕೆಲ್ ಕೆಲ್ಸ ಗಿಲ್ಸ ಕ ಕನ್ಫರ್ಮ್ ಆದ್ಮೇಲೆ. ಎಲ್ಲ ಕಲ್ತ್ ಮೇಲೆ ಆವಾಗ ಕೊಡ್ತಾರೆ.
ಮತ್ತ ಅಲ್ಲಿ ಸಾಲಿ ಒಂದರಿ ಬೇಜಾನ ಡಿಮ್ಯಾಂಡ್ ಆಯತಂತು.
ಈ ಅಲ್ಲಿವ್ನ ಸಾಕಷ್ಟು ಜನ ಅವರಲ್ಲ ಅದಿಕ್ಕೆ ಪ್ಪಾ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟು ಆಮೇಲೆ ವರ್ಷಕ್ಕಂತ ಇಷ್ಟು ಐದ್ ಸಾವ್ರಾ ನಾಲ್ಕ್ ಸಾವ್ರಾ ಏಸ್ಕೋಂದ ಧೊತ್ತಾರೆ.
ಹೌದೋ.
ತಿಂಗಳಂಗ ಒಂದ್ಸತಿ ಹಂಗ ಹಿಂಗಗೆ ಎರ್ಸ್ಕೊಂದ್‌ ಹೋಗ್ತಾರಪ್ಪಾ.
ನೀ ಎಷ್ಟು ದುಡಿಯೋದು.
ನಾವ ಒಂದುಬ ದುಡತಿವಂದವು ಒಂದ್ ಇಪ್ಪತ್ ನಾಕ್ ಸಾವ್ರಾ ಇಪ್ಪತ್ತೈದ್ ಸಾವ್ರಾ ಒಂನೊಂದ. ತಿಂಗ್ಳಾ ಹಾವ್ ಅವ್ರ ತಿಂಗಳಿಗೆ ಆಹ್ಹಾ.
ಕಿವತ್ತೇ.
ಹ್ಹ ದಿನ್ನಾ.
ವ್ಹಾ.
ಡೈಲಿ ಸಾವಿರದಾ ಒಂದ್ ದಿನಸ. ಸಾವಿರಾ ಒಂದದಿನ ಹನ್ನಂದ್ ನೂರು ಒಂದ. ಆ.
ಹಂತವ ಏನ್ ಮಾಡ್ತಿರ ಅಲ್ಲಿ.
ಇಲ್ಲೊಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ. ಅ ಓಂ ಮಾರ್ಕೊನ್. ಹೋಮ್ ಹೋಮ್ ಹೋಮ್ ವರ್ಕು.
ಅದೇ ಯಾವ ತ್ತರಾ.
ಈ ಎಳ್ತರಲ್ಲಾ ಗ್ವಾಡೆ ಕಟ್ಟೋದು ಪ್ಲಾಶ್. ಥಿಂಗ್‌ ಹೊಡೋದು ಮತ್ತೆ ವುಡ್ ವರ್ಕು ಸೆನ್. ಟ್ರಿಂಘೊ.
ನೀ ಯಾವ್ದ್ ನೋಡ್ತೀಯ ಕೆಲ್ಸಲ್ಲಿ.
ಅಲ್ಲಿ ಸಿಮಿಂಟ್ ಕೆಲ್ಸಕ್ ಕೊತಿದ್ದೀನಿ. ಒಂನ್ ತಿಂಗಳಾ ಅದ್. ದು ಒಂದ್ ತಿಂಗಳಾ ಇದು ಅದು ಒಂದ ತಿಂಗಳಾ ಮಾಡ್ತೇವಿ. ಯಾಕ ಅಂದ್ರೆ. ಮಳೆ ಬಂತ ಅಂದ್ರೆ ಗ್ಯಾರೆ ಕೆಲ್ಸ ಮಾಡಕ್ ಆಗಲ್ಲ ಬಿಲ್ಡಿಂಗೂ. ಬಿಸ್ನೆಸ್ ಅದು
ಹೌದೌದು
ಆಮೇಲೆ ಸೆಟ್ರಿಂಗ್ ಕೆಲಸ ಇಲ್ಲಂದ್ರೆ ಉಟ್ ಕೆಲಸ ಪೈಂಟಿಂಗ್ ಕೆಲಸ ಒಳಗಡೆ ಇದ್ರೆ.
ಹಾ ಮತ್ತೆ
ಆ ತರ ಕೆಲ್ಸಗೋಗ್ತೀವಿ. ಹಾ
ನಾವೇನ್ ಬತ್ತಿವಪ್ಪ ನಿಮ್ ಕೆಲ್ಸಕ್ಕೆ.
ಅಲ್ಲಿ ಕೆಲಸ ಐತೆ ಅದ್ರಲ್ಲೇನಿಲ್ಲ.
ಹ ಮುಚ್ಕೊಂಡ ಆರಾಮ ದುಡಿತಾ ಇದಿಯಾ.
ಏನ್ ಮಾಡುದು ಒಬ್ಬ ಏನ್ ಮಾಡುದು ಮನೆಯಲ್ಲಿ. ಜವಾಬ್ದಾರಿ ಸಾಕಷ್ಟು ಇತ್ತಲ್ಲಾ ಅದಕೋಸ್ ಮನೆಯವ್ರ ಎಷ್ಟಂತ. ಹ್ಮ ಜವಾಬ್ದಾರಿ ಸಿಕ್ಕಾಪಟ್ಟತ್ತ ಅದಕ್ಕೋಸ್ಕರ ಹೋದಂಗೆ. ಇಲ್ಲಾಂದ್ರೆ ನಮ್ಗೂ ಇಂಟ್ರೆಸ್ಟ್ ಇತ್ತು ಓದದ್. ಅದು ಏನ್ ಮಾಡ್ತ್ಯ ನಾಲ್ಕ್ ವರ್ಷ ಮೇಲ ಆಯ್ತು.
ಎಷ್ಟ ದುಡಿತ್ಯ ಅಲ್ಲಿ ತಂಕ.
ಇಲ್ ತನಕ ಒಂದ್ ಮಿನಿಮಮ್ ಅಂದಾಜು ಅಂದ್ರೆ ಒಂದು ಎಂಟ ಒಂಬತ್ ಲಕ್ಷ ಆಗಿರ್ಬೋದ ಅಷ್ಟೇ. ಹ್ಮ ಒಬ್ಬುನ್ದೆ ಒಂದು ಎಂಟೊಂಬತ್ತು ಲಕ್ಷ ಆಗಿರ್ಬೋದು.
ಹ್ಮ್
ಹ್ಮ್ ಎಲ್ಲಾ ಅಲ್ಲಿನೂ ಸಿಕ್ಕಾಪಟ್ಟಿರ್ತಾವ ಮನೆ ಬಾಡಿಗ್ ಗೆ ಖರ್ಚು ರಾಶಿಯನೊ. ಅವುನು ಜಾಸ್ತಿ ಅಲ್ಲಿ ರೇಟ್ ಎಲ್ಲ ಹ ತಿಂಗಳ ಮೂರವರೆ ಸಾವಿರ ನಾಲ್ಕ್ ಸಾವಿರ ಕರೆಂಟ್ ಬಿಲ್ ಕರೆಂಟ್ ಬಿಲ್ಲು ಲೈಟ್ ಎಲ್ಲಾ ಅದು ನೀರ್ ಬಿಲ್ಲು ಅವೆಲ್ಲ ಇಡ್ಕೊಂಡು. ಹ್ಮ್ ನಾಲ್ಕ್ ಸಾವಿರ ಬರುತ್ತೆ ಟೋಟಲ್ ಹ ತಿಂಗಳ ನಾಲ್ಕು ಸಾವರ ಅದು ರಾಷನ್ ಒಂದ್ ಐದ್ ಸಾವಿರ ಹೋಗುತ್ತೆ.
ಒಟ್ಟ ಅಮೌಂಟ್ ಎಷ್ಟಾಗುತ್ತೆ.
ಅತ್ನ್ ದುಡಿಯೋದೇ ಒಂದ್. ಇಪ್ಪ್ ಇಪ್ಪತ್ತೈದು. ಇಪ್ಪತ್ತ ಆರ್ಸ್ವಾರ ಒಳಗಡೆ ದುಡಿದ್ರೆ ಅದಕ್ಕೆ ಎಸ್ಟ್ ಸಾವ್ರ. ಆದ ಉಳ್ಳೆಯದ ಹದಿನೈದು ಹದಿನೇಳು ಸಾವಿರ ರೂಪಾಯಿ ಅಷ್ಟೇ ಉಳೆದ. ತಿಂಗಳ ಹ್ಮ್ ಹ
ಅಂದ್ರೆ ಫ್ಯಾಮಿಲಿ ಹೋಗ್ಬೇಕ ನೊಡ್ ಅಲ್ಲಿ. ಹಂಗಾದ್ರೆ.
ಫ್ಯಾಮಿಲಿಯಲ್ಲಿ ಒಂದ್ ನಾಲ್ಕಕ್ ಜನ ಇರ್ಬೇಕು ದುಡಿಯವ್ರು ಒಬ್ರು ಮಾಡ್ ಹಾಕೋರು ಮನೇಲಿ ಇದ್ರೆ ಪರವಾಗಿಲ್ಲ ದುಡ್ ಅಂದ್ರು ಎಣಸ್ಬಹುದು ಬೆಂಗಳೂರ್.
ಹೌದು
ಹ್ಮ್ ಅಂದ್ರೆ ಫ್ಯಾಮ್ಲಿ ಇರ್ಬೇಕು ಚೆನ್ನಾಗಿ ಹ ಫ್ಯಾಮ್ಲಿ ಕರ್ಕೊನ್ಬರಿ ಬರಗಿದ್ರೆ.
ಐ ಟಿ ಐ ಐ ಟಿ ಐ ಮೇಲೆ ಎಷ್ಟು ಕೆಲ್ಸ ಸಿಗ್ತಾವ.
ಸಿಕ್ ಐಟಿಐ ಮೇಲೆ ಡಿಗ್ರಿ ಮೇಲೆ ಎಲ್ಲದರ ಮೇಲೊ ಸಿಗುತ್ತೆ ಕೆಲ್ಸ ಅಂದ್ರೆ. ಅಮೌಂಟ್ ಅಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ. ಹ್ಮ ಸ್ಟಾರ್ಟಿಂಗ್ ಆದರು ಬರ್ತಾರಲ್ಲಾ ಎಲ್ಲಾರ್ಗುನು. ಕಡಿಮೆ ಕೊಡತ್ ಒಂದ್ ವರ್ಷ ಎರಡು ವರ್ಷ. ಜ್ಜ ಮುಗಿದ್ರೆ ಆಮೇಲೆ ಪೇಮೆಂಟ್ ರೈಸ್ ಮಾಡ್ ಕೊಂಡ ಹೋಗ್ತಾರ ಇಷ್ಟು ಇಷ್ಟು ತಿಂಗ್ಳಿಗೆ ಆರು ತಿಂಗ್ಳ ಒಮ್ಮೆ ಇಷ್ಟು ಆಯ್ತು. ಫೈವ್ ಮಂತ್ ಇಷ್ಟು ಅಂತ ಏರ್ಸ್ಕೊಂಡ್ ಹೋತ ಹ ನಾವು ಎಲ್ಲ ಅಟ್. ಕೆಲಸ ಮಾಡೋರು ಸೇರಿಸಿ ಒಂದು ಅರವತ್ತು ಜನ ಇದ್ದವಿ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದೀವಿ ನಾವು.
ಹೌದಾ
ಹಾ.
ಅಡುಗೆ ಯಾರ್ ಮಾಡದು.
ನಮ್ಮ್ ಅತ್ತಿಗೆ ಅವ್ರೇ ನಮ್ಮಮ್ಮ ಅವ್ರ್ ಅವ್ರೇ.
ಹ್ಮ್ ಹ್ಮ್
ಹ್ಮ್
ಮತ್ತ್ ಏನ್ರೀ ಸಮಾಚಾರ.
ಏನ್ ಹಿಂಗೆ ನೋಡ್ರಿ ಏನ್ ಹೇಳ್ದ ಹೇಳ್ ನೊಡೋಣ.
ಹಬ್ಬಕ್ ಬರ್ಬೇಕ್ ತಾನೇ ಊರಲ್ಲಿ.
ಏ ಅದೇ ಹೇಳಿಲ್ವಾ ಪ್ರಾಬ್ಲಮ್ ಸಿಕ್ಕಾಪಟ್ಟೈತೆ ಬರಕ್ ಆಗಿಲ್ಲ ಅಂತ.
ಬಂದ ಹೋಗಪ್ಪಾ.
ಬರೋಣ ನೆಕ್ಸ್ಟ್ ಇಯರ್ ಬರೋಣ. ನೆಕ್ಸ್ಟ್ ಇಯರ್ ಬರೋಣ ಏನ್ ಮಾಡ್ತಿರಾ ಇವಾಗ.
ಹ್ಮ್ ಅಲ್ಲಿ ಹಬ್ಬ ಆಗಲ್ವಾ ಮೊರಮ್ಮಲ್ಲಿ.
ಇಲ್ಲಿ ಆಗಲ್ಲ ಮೋರಮಬ್ಬ ಬೆಂಗಳೂರಲ್ಲಿ. ಕೆಲವು ಏರಿಯಾಗಳೆ ಆಗುತ್ತೆ ಒಂದೊಂದ್ ಏರಿ ದಲ್ಲಿ ಯಾವ್ದು ಇಂಪಾರ್ಟೆಂಟ್ ಏರಿಯಾ ಇರುತ್ತಲ್ಲ ಅಲ್ಲಿ ಆಗುತ್ತೆ. ಎಂತ ಶಿವಾಜಿನಗರಾ ಶಿವಾಜಿನಗರ ಅಲ್ಲಲ್ಲಿ ಇಲ್ಲಿ ಆಗುತ್ತೆ.
ಹ್ಮ್ ನಿಮ್ ನಿಮ್ ಏರಿಯಾವ್ಗ?
ಇಲ್ಲಿ ಸುಂಕತ್ಕಲ್ ಗೋಲ್ರಟ್ಟಿ ನಮ್ದೂರು.
ಹೌದಾ?
ಕ ಗೋಲ್ರಟ್ಟಿ ಅಂತ ಇಲ್ಲಿ ಮಾಗಡಿ ರೋಡತ್ರ.
ಏನ್ ಮನೆಲ್ಲಿರದ ಇವಾಗ ಮಳೆ ಬರ್ತಿದಾನ?
ಹ್ಮು ಇವತ್ ಬೆಳಿಗಿಂದ ಮಳೆ ಬರ್ತಾ ಇತ್ತು ಅದ್ಕೆ ನಮ್ ಕೆಲ್ಸ ಇಲ್ಲ ಅಂತಂದ್ರು ನಮ್ ಮೇಸ್ತ್ರಿ. ಅದಕ್ಕೆ ಮನೇಲೇ ಇದ್ ಇದ್ವಿ ಆರಾಮಾಗಿವತ್ತು.
ಅ ನಮ್ಕಡೆ ಮಳೆನೇ ಇಲ್ಲ ನೋಡಪ್ಪ ಆತರ ಆಗಿದೆ ಜೀವ್ನ.
ಹ್ಮ ಮಳೆನೇ ಇಲ್ವಾ ಆ ಕಡೆ.
ಏನಿಲ್ಲ ಮಳೆನೇ ಇಲ್ಲ ಒಟ್ಟ
ಏನ್ ಮಾಡೊದು ಆ ಮಳೆ ಮಳೆ ರಾಯನು ಏನ್ ಕನಿಕರ ತೋರ್ಸ್ತಾ ಇಲ್ಲ ಯಾರ್ಮೇಲುನು ಪಾಪ.
ಏನ್ ಮಾಡ್ತಿಯಪ್ಪಾ ಸುಮ್ನೆ ನಮ್ಜೀವನ
ಏನ್ ಅದ್ರಿಂದ ನಂಬಿ ಬದುಕೋ ಬಂಕ ಸಾಕ್.
ಕಜಾಕ್ ನಂಬೇ ನಾವ್ ಒಂದೖದ್ ಎಕರೆ ಹಾಕೊಂಡಿವಿ ಸುಮ್ಮನೆ ಒಂದ್ವರೆ ಅಷ್ಟೆ.
ಹೌದಾ?
ಹಾ ಮತ್ತ ಏನಿಲ್ಲ ಈತರ ಹಾಗೆ ಸುಮ್ನೆ ಅದೇ ಇನ್ನೊಂದ್ವಾರ ಬಿಟ್ಟಾಕಡೆ ಬರೋದು ಬೆಂಗ್ಳೂರ್ಗೆ.
ಹೌದಾ ಬರ್ರೀ ಬರ್ರೀ ಆರಾಮಾಗಿ ಸ್ವಲ್ಪ ಹಬ್ಬಾಗಿಬ್ಬ ಮುಸ್ಕೊಂಡು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಬನ್ನಿ ನೋಡಿ ಮಳೆ
ಏನ್ ಮಾಡ್ತಿಯಪ್ಪಾ ಮಳೆ ಬಂದ್ರೆ ತಾನೆ ಹಬ್ಬ ಚೆನ್ನಾಗಾಗೋದು.
ಅದೇ ನೋಡಿ ಇವತ್ತು ನಾಳೆ ನೋ ನೋಡ್ರಿ. ಬ ಹಬ್ಬ ಐತೆ ಬರಂಗೖತೆ ಮಳೆ ಹ ಬ್ಬದಲ್ಲಿ ಬರುತ್ತೆ ಮೋಸ್ಟ್ಲಿ ಯಾಕೋ ಈ ವರ್ಷ ಬರ್ಲಿಲ್ಲ ಅನ್ಸುತ್ತೆ.
ಏನ್ ಮಾಡ್ತಿಯ. ಜೀವನ ಹ ರೈತರದಂತೃ ಹಾ ಆರಾಮಿಲ್ಲ. ಯಾವಾಗ್ ಅಂತ್ರು.
ಹ್ಮ ಹ್ಮ್ ಹ್ಮ್ ಹ್ಮ್
ಎಲ್ಲ ರೈತರ ಸಂಕಷ್ಟ ಗೊತ್ತಲ್ಲ ಯಾರಿಗೆ ಯಾವ್ ತರ ಇದೆ ಅಂತ್.
ಗೊತ್ತು ಗೊತ್ತು ಗೊತ್ತು ನಾವುನಲ್ಲೆ. ರೈತ ಫ್ಯಾಮಿಯಿಂದ ಬಂದಿರೋರು.
ಗೊತ್ತಲ್ಲ ಅಂಗೆ ನೀವೆನ್ ಎಷ್ಟ ಅನುಭಸ್ತೀರಿ ತಾನೇ. ತರ ಇದೆ ಅಂತ.
ಗೊತ್ತು ಎಲ್ಲಾ ನೋಡ್ಬಿಟ್ಟೆ ಊರ್ ಬಿಟ್ಟು ಬಂದಿದ್ ಈ ಕಡೆ. ಎಲ್ಲಾ ನೋಡ್ ಬಿಟ್. ಡ್ಬ ಬಿಟ್ ಬಂದ್ಬಿತಿದೀವಿ ಏನ್ ಮಾಡ್ತಿ ಅಣ್ಣ.
ಸರಿ ಸ್ವಲ್ಪ್ ಮಾಡ್ತೀನಿ ಇವಾಗ.
ಸರಿ ಆಯ್ತ್. ಆಯ್ತು ಹಾ.